ಹಾ ಹೇಳ
ಹಲೋ.
ಹಲೋ ಹಲೋ ಕೆಲ್ಸ ಆಯ್ತ ಊಟ ಆಯ್ತಾ?
ಹೇಳಿ ಆಯ್ತು ನಿಮ್ದು.
ಹ್ಮ ಆಗೇತೆ ನೋಡ ಈವಾಗ್.
ಏನ್ ಮಾಡ್ತಿದ್ರ?
ಏನಿಲ್ಲ ಊಟ ಮಾಡ್ಕನ್ಸ ಹಿಂಗೆ ವಾಕ್ಯ ಮಾಡ್ಕೊತವಿ ಮತ್ತ.
ಹೌದಾ..... ಹ್ಮ್. ಕಾಲೇಜ ಎಲ್ಲ ಮನೆಲ್ಲ ಇರೋದು ನೀವು ಸಾರಿ ಹಾಸ್ಟೆಲ್ಲ ಮನೆಲ್ಲ.
ಇಲ್ಲ ಹಾಸ್ಟೆಲನಲ್ಲಿ ಇಪ.
ಹೌದಾ ಯಾವರ್ ನೀವು?
ನಾವು ಗುಲ್ಬರ್ಗ ಆ ಗುತ್ತಾ?
ಆ ಗೊತ್ತು.
ಹ್ಮ್ ಹ್ಮ್.
ಯಾವ ಕಾಲೇಜು?
ನಮ್ಮ ಇಲ್ಲೇ ನಾನು ಗೌರ್ಮೆಂಟ್ ಸೀಟ್ ಆಗತ್ತೆ ನಂದ ಸುರ್ಪುರ್ ಹೋಗುತ್ತ.
ಸುರ್ಪುರ್ ಯಾದಗಿರಿ.
ಹೌದಾ.
ಏನ್ ಓದ್ತಾ ಇರೋದು?
ನಾವು ಇಂಜಿನಿಯರ್.
ಯಾವ ಕಾಲೇಜು?
ವೀರಪ್ಪನ ಎಸ್ಟಿ ಇಂಜಿನಿಯರಿಂಗ್ ಕಾಲೇಜ್.
ಹ್ಮ್.
ಹ್ಮ್...... ನಿಮ್ದ ಯಾವ ಊರು.
ನಾನಾ..... ಬೆಂಗಳೂರು.
ಬೆಂಗ್ಳೂರು ಪ್ರಾಪರ್ ಬೆಂಗ್ಳೂರು ಏನ.
ನನ್ ಗೌರ್ಮೆಂಟ್ ಸೀಟ್ ಆಗಿರೋದ್ ಬೆಂಗಳೂರು ನಾನ್ ನೇಟಿವ್ ಬಂದ್ ಹಾಸನ್.
ಹಾಸನ್.
ಗೊತ್ತಾ ಹಾಸನ್.
ಹ್ಮ್ ಗೊತ್ತೈತಿ ಅಂದ್ರೆ ಬಂದಿಲ್ಲ ಆ ಕಡೆ.
ಹ್ಮ್.
ಹ್ಞ ಏನ್ ಕೊರ್ಸ ಓದ್ಲರ್ತೀರ?
ಎಂಜಿನಿಯರಿಂಗ್ ಮಾಡ್ತಾ ಇದೀನಿ ಡೈರಿ ಸೈನ್ಸ್.
ಇಂಜಿನಿಯರಿಂಗ್ ಡೈರಿ ಸೈನ್ಸ್.
ಅಂದ್ರೆ ಡೈರಿ ಸೈನ್ಸ್ ಅಲ್ಲಿ ಎಂಜಿನಿಯರಿಂಗ್ ಮಾಡ್ತಾದ್ದೀನಿ ಅಂತ. ಡೈರಿ ಸೆನ್ಸ್ ಗೊತ್ತಿರ್ಬೇಕಲ್ಲ ನಿಮ್ ಗುಲ್ಬರ್ಗಾ ಕಾಲೇಜ ಅಲ್ಲಿ ಒಂದೈತೆ.
ಹಾ ಗೊತ್ತಾಯ್ತ ಗೊತ್ತಾಯ್ತ ಅದೇ ಡೈರಿನಲ್ಲಿ ಎಲ್ಲ ಮಿಲ್ಕ್ ಡೈರಿ
ಹಾ ಅದೇ ಅದೇ
ಹ್ಮ ಗೊತ್ತೈತೆ ಆದ್ರೆ ಕರ್ನಾಟಕದ ಎರಡೇ ಕಾಲೇಜ್ ಎಲ್ಲ ಅದ್ರ ನಮ್ದಾ ಕಂಪ್ಯೂಟರ್ ಸೈನ್ಸ್
ಹ್ಮ ಯಾವ ಇಯರ್
ನಾವು ಈಗ ಸೆಕೆಂಡ್ ಇಯರ್ ಫೋರ್ತ್ ಸಮ್ ಫೋರ್ತ್ ಸೆಮ್ ಎಕ್ಸಾಮ್ ಮುಗ್ದಿದ. ಹಾ ಇವಾಗಲೇ ಎಕ್ಸಾಮ್ ಮುಗದಿದೆ ಏನ ರಿಸಲ್ಟ್ ಏನು ಬಂದಿಲ್ಲ.
ಮನೆಗ ಹೋಗಲ್ವಾ.
ಇಲ್ಲ ಅಂದ್ರೆ ಈಗ ಸಿಕ್ಸ್ಟೀನ್ ತುಗೊಂಡಿನೂ ಎಕ್ಸ್ಟ್ರಲ್ ಐತೆ ಲ್ಯಾಬ್
ಲ್ಯಾಬ್ ಎಕ್ಸಾಮ ಇದೆಲ್ಲ
ಹ್ಮ ಅದು ಮುಗಸ್ಕೊಂಡೆ ಹೋಗ್ಬೋದು.
ಹ್ಮ ಮತ್ತೆ ಏನ್ ಊಟ ಇತ್ತು ನಿಮ್ಮ ಹಾಸ್ಟೆಲ್ ಅಲ್ಲಿ
ನಂದ ಹಾಸ್ಟೋಲ್ನಲ್ಲಿ ಇರೋದ ಚಪಾತಿ ಮತ್ತ ಪಲ್ಯ ಹಾ ಸಾಂಬಾರು ಅನ್ನ ಪಲ್ಯ ಒಂದ ಬಾಳಕೈ ಕೊಡ್ತಾರ.
ಗೌರ್ಮೆಂಟ್ ಹಾಸ್ಟೆಲ್
ಹಾ ಗೌರ್ಮೆಂಟ್ ಹಾಸ್ಟಲ್ ನಮ್ದ ಬಿ ಸಿ ಎಂ
ಹ್ಮ ಹ್ಮ
ನಿಂದ ಹಾಸ್ಟೆಲ್
ನಮ್ದ ಹಾಸ್ಟೆಲ್ ಅಲ್ಲಿ ಅ ಎಗ್ ಇತ್ತು. ಹ ಮೊಳ್ಕೆ ಕಟ್ಟಿದ ಹುಳಿಕಾಳ ಸಾಂಬಾರ ಇತ್ತು ಅನ್ನ ಅಷ್ಟ ಹ್ಞ ಮತ್ತೆ ಹೇಳ್ಬೇಕು ನೀವ್ ವಾಯ್ಸ್ ಬ್ರೇಕ್ ಆಗ್ತೈತಿ.
ಹೌದಾ ಸರಿ ನು ಅಂದ್ರ ಈ ಕಡೆ ಗಾಳಿ ಇದೆ ಬಾಳ
ಹ್ಮ
ಅದಕ್ಕನ
ಹ್ಮ
ಅಂದ ಯಾವ ಯಾವ್ ಸಮ ಇಲ್ಲ ನಿಮ್ದು
ನಾನು ಸೆಕೆಂಡ್ ಇಯರ್ ಫೋರ್ ಸೇಮ್ ಇನ್ನ ಎಕ್ಸಾಮ್ ಬರದಿಲ್ಲಾ ನಮ್ದು ಸೆಪ್ಟೆಂಬರ್ಗ ಇರೋದು ಎಕ್ಸಾಮ್.
ಹ್ಮ ಅಂದ್ರೆ ಎಷ್ಟ ವರ್ಷಿಂದ ಕೋರ್ಸ ಇತ್ತೆ ಅದು
ಫೋರ್ ಇಯರ್ ಇಂಜಿನಿಯರಿಂಗ್ ತರಾನೇ ಬಿ ಟೆಕ್ ಬ್ಯಾಚುಲರ್ ಆಫ್ ಟೆಕ್ನಾಲಜಿನೇ
ಹೌದಾ
ಹಾ ನಿಮ್ಗ ಇರೋ ಬಗ್ಗೆಲ್ಲ ಗೊತ್ತಿಲ್ಲ ನಿಮ್ ಗುಲ್ಬರ್ಗ ಕಾಲಜ ಐ ತರ ಇದಕ್ಕೆಲ್ಲ ಅಪ್ಲಿಕ ಇದಕ್ಕೆಲ್ಲಾ ಕಾಲೇಜ್ ನೇಮ್ ಹಾಕ್ಬೇಕು ಅಂತ ಸಿಟಿ ನಲ್ಲಿ
ಹ್ಮ ಅಷ್ಟೇನು ಗೊತ್ತಿಲ್ಲ ಅಂದ್ರ ಅಷ್ಟೇನು ಕೇಳಿಲ್ಲ ಐತಿ ಗುಲ್ಬರ್ಗದಾಗ ಒಂದ ಕಾಲೇಜ್ ಐತಿ.
ಮಾಂಗವ್ ಕ್ರಾಸ್ ಅಂತ ಏನೋ ಐತಲ್ಲ ಅಲ್ಲಿ.
ಇಲ್ಲ ಅಷ್ಟೇನ ನೋಡಿ ಇಲ್ಲ ಅಂದ್ರ ಕಾಲೇಜ್ ಇದ ಅ ಅಂತ ಅಂತಾರೆ.
ಅಲ್ಲೇ ಇರೋದದು ಕಾಲೇಜ್.
ಹ್ಮ ಕರ್ನಾಟಕಲ್ಲ ಎದೆಡೆ ಕಾಲೇಜ ಇಲ್ಲ ಅದು ಇಲ್ಲಾ ಗುಲ್ಬರ್ಗ ಮುಂದೆ ನಮ್ದ ಪ್ರಾಪರ ಇಲ್ಲಾ
ಹ್ಮ್ ಕರ್ನಾಟಕದಲ್ಲ್ ಎರಡೇ ಕಾಲೇಜು
ಹ್ಮ್ ಅದ ನಮ ಅಂದ್ರೆ ಪ್ರಾಪರ್ ಗುಲ್ಬರ್ಗ ಇಲ್ಲ ಮುಂದೆ ಒಂದ್ ಬರುತ್ತೆ ಊರೂ
ಆ ಹಾ. ಅದನ್ ನಾ ಅನ್ಕೊಂ ಟೋ ಅಂದ್ರೆ ಗುಲ್ಬರ್ಗ ಅಂದ್ರೆ ಸುತ್ತಮುತ್ತ ಎಲ್ರಿಗೂ ಗೊತ್ತಿರುತ್ತಲ್ಲಾ ಅಂತಾ
ಹೂ ಗೊತ್ತೈತಿ ಅಷ್ಟೇ ಆದ್ರ ಅದು ಕಾಲೇಜ್ ಬಗ್ಗೆ ಅಷ್ಟೇನು ನೋಡಿಲ್ಲಾ ಗೊತ್ತೈತೆ ಅಷ್ಟ
ಹ್ಮ. ಸದ್ಯ ಸ್ಟೇಟ ಅದ ಎರಡೆ ಕಾಲೇಜ್ ಅಂತನಾರು ಗೊತ್ತಲ್ಲ ಬಿಡಿ ಪೂರ್ತಿನೇ ಗೊತ್ತಿಲ್ಲ ಅಂದ್ರೆ ಕಷ್ಟ ಆಗ್ತಿತ್ತು.
ಹ್ಮ್ ಹ್ಮ ಅದನ್ ಆಯ್ತ ಬೆರೆ ಹೆಚ್ಚಿಗ ಯಾರು ಕೋರ್ಸ್ ಮಾಡಲಿಲ್ಲ ಅದು
ಆ ಅಂದ್ರೆ ಸಿ ಈ ಟಿ ಅಲಾಟ್ಮೆಂಟ್ ಬರೀ ಫಿಫ್ಟಿ ಮೆಂಬರ್ಸ್ ಗೆ ಇದೆ. ಇರುತ್ತ ಅಷ್ಟೇ ನಮ್ ಅಂದ್ರೆ ಬ್ಯಾಂಗ್ಳೂರಲ್ಲಿ ಫಿಫ್ಟಿ ಇರುತ್ತೆ ಗುಲ್ಬರ್ಗಲ್ಲಿ ಒಂದು ಫೋರ್ಟಿ ತರ್ಟಿ ಇಷ್ಟು ಕಮ್ಮಿ ಇರುತ್ತೆ ಅಲ್ಲಿ ಕಂಪೇರ್ ಮಾಡ್ಕೊ ಕ್ಕೊಂಡ್ರೆ ಅಲ್ಲಿಗೆ ಯಾರು ಜಾಸ್ತಿ ಹೋಗಲ್ಲಾ.
ಹ್ಮ್ ಅದೇನೊ ಪಾ ಅಂದ್ರೆ ನಾನು ಕೇಳಿಲ್ಲ ಅಷ್ಟೇನು ಅದ ಕೋರ್ಸ್ ಬಗ್ಗೆ ಅದಕ್ಕೆ ನೀವು ಹೇಳಿದ್ದೀರಲ್ಲಾ
ಬೆನಿಫಿಟ್ಸ್ ಆಯ್ತ್ ತ್ತೆ ಅದ್ರಿಂದಾ
ಹ್ಮ ಹ್ಮೂ ಅಂದ್ರೆ ಹಿಂಗ ಪ್ಲೇಸ್ಮೆಂಟ್ ಅಯ್ತ ಅಂದ್ರ ಎಷ್ಟ್ ಕೊಡ್ತಾರ ನಿಮ್ದ ಪ್ಲೇಸ್ಮೆಂಟೇ ಇರುತ್ತಿಲ್ಲಾ.
ಕಾಂಟ್ರಾಕ್ಟ್ ಅ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ನಾವು ಕೆ ಎಂ ಎಫ್ ಹೋಗ್ತೀವಿ ಅಂತ ಅಂದ್ರೆ ಸ್ಟಾರ್ಟ್ ಟಿಂಗ್ ಒಂದು ಫೋರ್ಟಿ ಇರುತ್ತೆ ಅನ್ಕೊಳ್ಳಿ
ಹಾ.
ಪರ್ಮನೆಂಟ್ ಆಯ್ತು ಅಂದ್ರೆ ಒನ್ ಪ್ಲಸ್ ಮೇಲ್ ಇರುತ್ತೆ ಅಂದ್ರೆ ಒನ್ ಲ್ಯಾಕ್ ಮೇಲ್ ಇರುತ್ತೆ.
ಹೌದಾ.
ಹ್ಮ ಇನ್ ಕಂಪನೀಸ್ಗೆ ಹೋಗ್ತೀವಿ ಅಂತ ಅಂದ್ರೂ ಫಿಫ್ಟಿ ಪ್ಲಸ್ ಇರು ತ್ತೆ ಕಂಪನಿಸ್ಗ್ ಹೋಗ್ತ ವಿ ಅಂದ್ರೆ ನಾವ್ ನಾವ್ ಯಾವ್ ತರ ಇಂಟರ್ವ್ಯೂ ಫೇಸ್ ಮಾಡ್ತೀವಲ್ಲ ಆ ತರ ಅಷ್ಟೆ.
ಹ್ಮೂ.
ಹ್ಮ್ ಚೆನ್ನಾಗೈತೆ ಬಟ್ ಆರೂ ಚೆನ್ನಾಗಿಲ್ಲಾ
ಅಂದ್ರೆ
ಅಂದ್ರೆ ನಂಗೆ ನಮ್ ಕಾಲೇಜ್ ಅಷ್ಟು ಅಂದ್ರೇ ಅಯ್ಯೋ ಈ ಗೋರ್ಮೆಂಟ್ ಕಾಲೇಜ್ ಹಣೆ ಬರಾನೆ ಅಷ್ಟು ಏನು ಎಂಜಾಯ್ಮೆಂಟ್ಸ್ ಇರಲ್ಲಾ ಅಂತ ಹೇಳ್ತಾ ಇದ್ದೆ. ಅಷ್ಟೇ ಹ್ಹ್ ಬಟ್ ಪ್ಲೇಸ್ಮೆಂಟು ಸ್ಟಡಿ ವಿಚಾರಕ್ಕೆಲ್ಲ ಬಂದ್ರೆ ಜಾಬು ಅದಕ್ಕೆಲ್ಲಾ ಓ ಕೆ ಗುಡ್ ಚೆನ್ನಾಗೈತೆ ಕೋರ್ಸು ಸ್ಮ್ ಬಟ್ ಎಂಜಾಯ್ಮೆಂಟ್ಗೆ ಬ್ಯಾಂಗ್ಳೂರಲ್ಲಿದ್ದೂ ಏನು ಯೂಸ್ ಇಲ್ಲಾ. ಒಂಥರಾ ಸ್ಕೂಲ್ ಹೋಗ್ ಬಂದಂಗೆ
ಕ್ಲೀ ಅದು ಸಿ ಇ ಟಿ ಚೆನ್ನಾಗೈತಿಲ್ಲಾ ಬೆಂಗಳೂರು.
ಹಂಗ್ ಚೆನ್ನಾಗೈತೆ ಬಟ್ ಕಾಲೇಜ್ ಚೆನ್ನಾಗಿಲ್ಲಾ ಅಂತ ನಾ ಹೇಳ್ತಿದೀನಿ ಬೆಂಗ್ಳೂರ್ ಹೊರ್ಗಡೆ ಸುತ್ತ್ ತ್ತಾಡಕ್ ಚೆನ್ನಾಗೈತೆ.
ಹೌದಾ
ಕಾಲೇಜ್ ಒಳಗಡೆ ಫ್ಯಾಕಲ್ಟಿ ಕಾಲೇಜ್ ಶ. ರ್ ಇನ್ಫ್ರಾಸ್ಟ್ರಕ್ಚರ್ ಏನು ಚೆನ್ನಾಗಿಲ್ಲ ಅಷ್ಟೇ. ಟಿಪಿಕಲ್ ಗೌರ್ಮೆಂಟ್ ಕಾಲೇಜ್ ಹೆಂಗಿರುತ್ತೆ ಹಂಗಿರುತ್ತೆ.
ಹ್ಮ ಹ್ಮ್.
ಹ್ಮ್ ನಿಮ್ದು ಪ್ರೈವೇಟ್ ಅನ್ಸತ್ತಲಾ.
ಇಲ್ಲ ನಂದು ಕಾಲೇಜ್ ಪ್ರೈವೇಟ್ ಐತಿ ನಂದು ಗೌರ್ಮೆಂಟ್ ಸೀಟ್ ಆಗಿದ್ದು.
ಆ ಹಾ. ನಿಮ್ ಕಾಲೇಜ್ ಚೆನ್ನಿಗಿದೆ ಅಲ್ಲಾ.
ಇಲ್ಲ ನಮ್ದಾರ ನೀ ಬೇಕು ಏನು ನಿಮ್ ಒಂದ್ ಪರ್ಸೆಂಟ್. ಮದರ್ಕನ್ನ ಡಬಲ್ ಐತಿ ಕಾಲೇಜ.
ಹ್ಮ್ ಹ್ಮ್
ಅಂದ್ರೆ ಯಾದಾಗಿರಿ ಡಿಸ್ಟ್ರಿಕಗ ಒಂದೇ ಇರೋದು ಕಾಲೇಜ್ಂದ್ರೆ ತರ್ಡ್ ಕ್ಲಾಸ್ ಐತೆ ಅದು ಕಾಲೇಜ್. ಯಾಕಂದ್ರೆ? ಅಲ್ಲೇ ನೋಡದಂದ್ರೆ ಟೀಚರ್ಸ್ ಯಾರು ಅಂದ್ರೆ ಹಿಂಗ ಹೈಯರ್ ಡಿಗ್ರಿವ್ರು ಇರ್ತಾರ ಇಲ್ಲ.
ಹ್ಮ್ ಹ್ಮ್
ಅಂದ್ರೆ ಎಲ್ಲಾ ಡಿಗ್ರಿ ಮುಸ್ಕೊಂಡು. ಅವ್ರ ಅಭಿ ಇಲ್ಲ ಹಿಂಗ್ ಕಾಮನ್ ಹಿಂಗ ಗೆಸ್ಟ್ ಆಗಿ ಬರುತ್ತರಲ್ಲ ಅವರು ಟೀಚಿಂಗ್ ಮಾಡತಾರೆ ನಮ್ಗೆ. ಹ
ಹಾ...
ಅದಕ್ಕೇನು ನಮಗ ಏನು ಅಂಡರ್ಸ್ಟ್ಯಾಂಡ್ ಆಗಲ್ಲ ಅದಕ್ಕೆ ನಾವ್ ಕಾಲೇಜ್ಗ ಹೋಗಲ್ಲ ಯಾವಾಗು. ಹಿಂ ಎಕ್ಸಾಮ್ ಇದ್ದಾಗೆ ಹೋಗುತ್ತೇ.
ಹ್ಮ್ ಹ್ಮ್ ನಿಮ್ ಕಾಲೇಜರ್ ಯಾರು ಕಾಲೇಜ್ಗೆ ಹೋಗಲ್ಲ ಅನ್ಸುತ್ತಲ್ಲ.
ಹ್ಮ......
ಮೆಜೋರಿಟಿ. ನಿಮ್ ಕಾಲೇಜಲ್ಲ ಏನ್ ಕೇಳಲ್ಲ. ಇದು ನಿಮ್ಗೆ ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಅಟೆಂಡೆನ್ಸ್ ಇಷ್ಟೇ ಪರ್ಸೆಂಟೇಜ್ ಇರ್ಬೇಕು ಅಂತೆಲ್ಲಾ ಕೇಳಲ್ಲ.
ಹಾ ಕೇಳುತ್ತೆ ಈಗ ಹಾಲಟಿಕೆಟ್ ತೊಂಬಲ್ದಾಗ ಓತೇವಿಲ್ಲಾ. ಅವಾಗಿಂದ ಸೆವೆಂಟಿ ಫೈ ಪರ್ಸೆಂಟ್.. ಹ. ಇಷ್ಟು ಇರುತ್ತೆ ಫೈನ ಅಂದ್ರೆ ಸಾವಿರ ಅಂತ ಅಂತಾರೆ ಅವರು ಒನ್ ತೌಸನ್.
ಹಾ ನೀವು ಅಲ್ಲಿ ಅಣ್ಣ ಅಣ ಆ. ಆಗಲ್ಲ ಸಣ ಆಮೇಲ್ ಕಟ್ತಿವಿ ಹಂಗೆ ಹಿಂಗೆ ಸ್ಟೂಡೆಂಟು ನಮ್ಮತ್ರ ಕಾಸ್ ಬರಲ್ಲ ಹಂ ಹಿಂಗೆ ಅ. ಹೇಳ್ಳ್ಬಿಟ್ಟು ಹೋಗಿ ಎಕ್ಸಾಮಿ ಕೂತ್ ಎಕ್ಸಾಮ್ ಬರ್ದು ಪಾಸ್ ಆಗ್ಬಿಟ್ಟು ಹೋಗ್ಬಿಡೋದು. ನಿಮ ಕಾಲೇಜ್ ಎಲ್ಲಾರ್ದು ಅಷ್ಟೇ ಅಲ್ಲ.
ಹ್ಮ್ ಅಷ್ಟೇನು ಮತ್ತೆ ಏನ್ ಮಾಡ್ಲಕ್ಕ ಆಗಿರುತ್ತೆ.
ಮತ್ತ ಯಾಕೆ ಹೋಗಿದ್ದೀರಾ ಇಂಜಿನಿಯರಿಂಗ್ ಮಾಡೋದಿಕ್ ಅಲ್ಲಿಂದ ಗುಲ್ಬರ್ಗದಿಂದ ಇಲ್ಲಿ ತನ್ಕ. ಕ್ಕ ಬಂದು.
ಏನ್ ಮಾಡ್ಬೇಕು ಗೌರ್ಮೆಂಟ್ ಸೀಟ್ ಆಗ ಆಗಿತ್ತು. ಅಂದ್ರೆ ನನ್ನ ಫಸ್ಟ್ ರೌಂಡ್ಲ್ಲಿ ಆಗ ಆಗುತ್ತಿದೆ ಇದು ಕಾಲೇಜು. ಇನ್ನ ಎರಡ್ ರೌಂಡ್ ಇದ್ದಿತ್ತ ನಮಗೆ. ಅಂದ್ರೆ ನಾ ಈ ಕಡೆ ಏನು ಅಷ್ಟು ಜಾಸ್ತಿ.. ಬಂದಿಲ್ಲ.
ನೀಮ್ ಬೀದರ್ ಕಾಲೇಜ್ಗಳ್ಗ ಅಳಗೆ ಹಾಕೋಬಹದಾಗಿತ್ತಲ್ಲಾ ಬೀದರ್.
ಬೀದರ್ ಬಿಡು ಗುಲ್ಬರ್ಗದಲ್ಲೇ ಇದಿತ್ತ ನಮ್ಮ ಅಲ್ಲೇ ಸಮೀಪ ಆತ ಅಂದ್ರಾಗ. ಅದು ಆಗಿಲ್ಲ ಪಸ್ಟ್ ರೌಂಡದಾಗ್ ನಾ ಇದು ಕಾಲೇಜ್ ಚೆನ್ನಾಗದ. ಇದು ಅದ ಅಂತ ಅನ್ಕೊಂಡಿದೆ ಇಲ್ಲಿ ಬಂದೆ ನೋಡಿದ್ದಿಲ್ಲ ಅಷ್ಟೇನು. ಇಲ್ ಬಂದ್ ಗೊತ್ತಾಗುತ್ತೆ ಕಾಲೇಜ್ ಹಣೆ ಬರ ಏನದ ಅಂತ.
ಹ್ಮ್ ನೀವು ಫಸ್ಟ್ ರೌಂಡ್ ಅಲ್ಲೇ ಬಂದ್ ಅಡ್ಮಿಶನ್ ಆಗ್ಬಿಟ್ರಾ.
ಹ್ಮ್ ಫಸ್ಟ್ ರೌಂಡ್ ಅಲ್ಲೆ.
ಫಸ್ಟ್ ರೌಂಡಿಗೆ ಬರೋರೆಲ್ಲ ದಡ್ರು. ನಾನು ಅಷ್ಟೆ ಫಸ್ಟ್ ರೌಂಡಿಗೆ ಬಂದೆ ಹೋಗ್ ಹಳ್ಳಗ್ ಬಿದ್ದಂಗ್ ಆಯ್ತು. ಇದ್ರ ಬದ್ಲಿ ನಾನ್ ಎಂಜಿನಿಯರಿಂಗ್ ಮಾಡಿದ್ರು ಚೆನ್ನಾಗಿರ್ತಿತ್ತು ನಾರ್ಮಲ್ ಎಂಜಿನಿಯರಿಂಗ್ ಮಾಡಿದ್ರು.
ಹೌದಾ ಏನ್ ಮಾಡಬೇಕು ಅಂದ್ರೆ ನಿಮ್ದು ಇಂಟ್ರೆಸ್ಟ್ ಯಾವ್ದ ಇತೆ ನಿಮ್ಗೆ ಯಾವ್
ನಂಗ್ ಜಾಸ್ - - ಇಷ್ಟ ಆಗಿದ್ದು ಎಂಜಿನಿಯರಿಂಗ್ ಮಾಡ್ಬೇಕಿತ್ತು ಅಂತ ಎಕೆ ನನ್ ಫ್ರೆಂಡ್ ಮಾಡ್ತಿದ್ದಾನಾನ ಅವ್ನಿಗ್ ಕಾಂಪೀಟ್ ಮಾಡ್ಬೇಕಿತ್ತು ಅದಿಕ್ಕೆ.
ಹೌದಾ.
ಬಟ್ ಸ್ಟಿಲ್ ಏನು ಮಾಡಕ್ಕಾಗಲ್ಲ ನಮ್ ಅಪ್ಪನ್ ಡಿಸಿಷನ್ ಅಂತ ಅಂದ್ಬಿಟ್ಟು ಇದು ಬಂದ್ವಿ ಬಟ್ ಇದು ಚೆನ್ನಾಗೈತೆ ಬಟ್ ನಂಗ್ ಜಾಸ್ತಿ ಇಷ್ಟ ಅಂದ್ರೆ ಎಂಜಿನಿಯರಿಂಗ್ ಮಾಡ್ಬೇಕಿತ್ತು. ಅದು ನಂಗ ಸ್ಪೆಸಿಫಿಕ್ ಆಗ ಒಂದ್ ಕಾಲೇಜ್ ಮೈಂಡ್ ಅಲ್ಲಿ ಇತ್ತು ನಂಗ್ ಒಂದಷ್ಟು ಕಾಲೇಜಸ್. ಅಲ್ಲೇ ಮಾಡ್ಬೇಕು ನಾನು ಅಂತ ನಂಗ್ ಎಲ್ಲಾರಲ್ಲೂ ಸ್ವೀಟ್ ಸಿಕ್- ಇತ್ತು ಬಟ್ ಸ್ಟಿಲ್ ನಮ್ಮಪ್ಪ ಇಂಜಿನಿಯರಿಂಗ್ ಕಾಲೇಜೆಲ್ಲ ಲಾಸ್ಟ ಹಾಕಿಸಸ್ಬಿಟ್ಟಿತ್ತು ಫಸ್ಟ್ ವೆಟರ್ನರಿ ಆ ಹಾರ್ಟಿಕಲ್ಚರು ಇಂತವೆಲ್ಲ ಮೇಲ್ಕೆ. ಇದಾದ್ಮೇಲೆ ನನ್ ಗುಲ್ಬರ್ಗ ಕಾಲೇಜ್ ಹಾತಿದ್ದೆ ಆಕ್ಚುಲಿ ಇದೆನೋ ಸಿಕ್ಕಿರ್ಲಿಲ್ಲ ಅಂದ್ರೆ ಬೈ ಚಾ ನಾನ್ ಗುಲ್ಬರ್ಗ ಹೋಗ್ಬೇಕಿತ್ತು.
ಹೌದಾ ಸರಿನಪ್ಪ ಹತ್ತಿನ ಮತ್ತೆ.
ಹ್ಮ್ ಸರಿ